ಹಲೋ ಹಲೋ ಹಾ ಹಾ ಬ್ರೋ ಕೇಳ್ಸಿದಿ
ಹಫಮಬ
ಇಲ್ಲಬ್ರೋ ಸ್ವಲ್ಪ ನೆನಪ ಆದ್ರೆ ಸ್ವಲ್ಪ ಒ ಮನಾಗಲೋಲ್ಲ ನಮ ತಮ್ಮ ಫ್ರೆಂಡೇ ತಾನೆ ನೀವು
ಹೌದು ಬ್ರಾ ಹೆಂಗಿದ ನಿಮ ತಮ್ಮ
ಒನ್ ಚೆನ್ನ ಬ್ರ ಆರಾಮ
ಕೊಡ್ತಿದ್ದಾನೆ ಈಗ
ನ ಇವಾಗ ಏನೋ ಎ ಬಿ ಎಸ್ ಮಾಡ್ತೀನ ಅ
ಹಾ
ನೀಟ್ ಎಕ್ಸಾಮ್ ಮೊನ್ನೆ ರಿನೀಟ್ ಎಕ್ಸಾಮು ನೀಟ್ ಎಕ್ಸಾಮ್ ಬರ್ತದೆ ಅದಾನೆ
ಹ್ಮ್
ಹ
ಮಾಡಿದ್ರೆ
ಅಂಗೇನ ಇಲ್ಲ ಬ್ರೋ ಸುಮನೆ ಮಾತಾಡ್ಸಮ್ಮಂತ ಫೋನ್ ಮಾಡಿದ್ದೇ ಬರು ಅಷ್ಟೇ ಅಲ್ಲ ಮನೇೆಯಲ್ಲಿ ಎಲ್ಲ ಆರಾಮ್ ನ್ರು ಊಟ ಇನ್ನ ಇಲ್ಲೊಬ್ಬರು ಎಲ್ಲಿ ಇನ್ನ ನಾವು ಹಾಗ ಎದ್ದಿದ್ರೆ ಹ ಹಾಗ
ಮಾ ಹೆಂಗಿದ ಅಜಜಾ
ಎಲ್ಲ ಚೆನ್ನಾಗಿದಾರಪ್ರ ಅವರು ಏನ ಆರಾಮಾಗಾರ
ಹ್ಮ್
ನಿಮ್ಮ ಮನೇಲಿಬರು
ನಮ್ಮಲೆವರ ಅಪ್ಪ ಬಿ ಆರ ನಾನುಗೆ ಇಳಿದಿದ್ದೀಿ
ಹಾ ಯಾವ ಬಿಸ್ನೆಸ್ ಪುರ
ಕಾರ್ ಬಕ ಕಾರ್ ಇನ್ನಂಬ ಳಂತೊಡ್ಡ ಬಿಸಿ
ಹ ಸೆಲ್ಲು ರೀಿಸೆಲ್ಲು ಬೈಯ ಅದ ಅಂದ್ರು
ಹೌದು ಮತ್ತೆಗೆಫೋನ್ ಕ ಮಾಡ ಮಾಡಡಿಫೈ ಮಾಡ್ತ ಅಂದ ನಾಕ
ಎಲ್ಲಿಬ್ರು ನಿಮ್ದು ಗ್ಯಾರೇಜ್ ಇರೋದು
ಪಹಲೆ ಇ ಮಂಡ್ಯದ ಇದೆ ಇದೆ ಬೆಂಗೂರು ಇಚ
ಹ್ಮ್ ಅದೇ ಬ್ರೋ ಕರೆಕ್ಟ್ ಹೂ ಒಂದ್ ಐಡಿಯಾ ಬಂತು ಬ್ರೋ ನನಗೆ ಹ್ಮ್ ಓ ಒಂದು ನನ್ ಐಡಿಯಾ ಫ್ಲಾಶ್ ಹೊಡಿತ ಬ್ರೋ ನಮ್ದು ಎರಡು ಕಾರ್ಿಗೆದಾವ ಅಪರ ಒಂದು ಥಾರ್ ಥಾರ್ ಫೋರ್ ಇಂಟು ಟೂ
ಹಾ
ಮಾರ್ಚ್ಿನರು ಫೋರ್ ಇಂಟು ಫೋರ್ ಐತೆ ಬ್ರೋ ಸಗ್ಮಾ ಮಂಡಲ್ ಫಾರ್ಚುನರ್
ಹ
ಒಂದು ಫಾರ್ಚುನರ್ಗೆ ಸೇಲಿ ಡಮ್ ಅಂತಿದೀ ಬರು ಫಾರ್ಚುನರ್
ವಾ
ಇಲ್ಲ ಬ್ರೋ ಅದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಅ್ರ ಒಳ್ಳೇದು ಅದಕ್ಕೆ
್ಯಟಿ ಮಾಡೋದು ಫಾರ್ಚುನರ್ ಫಾರ್ಚುನರ್ ಬೋ ಬೇರೆ ಕ ಎಲ್ಲ ಬೇರೆ ಫಾರ್ಚುನರೇ ಬೇರೆ ಆಾರ್ಚನ ನಂದರು ಗತ್ತ ವಿಕ ತ ದ ನ ಮಾರ್ತ
ಇಲ್ಲೊಬ್ರು ಫೈನಾನ್ಸಿಯಲ್ ಸ್ವಲ್ಪ ಮನೇೆಯಲ್ಲಿ ಪ್ರಾಬ್ಲಮ್ಸ್ ಇದ್ದಾವೆ ಅದಕ್ಕೆ
ಇನ್ನೊಂದು ಹೌದದು
ಕಾರ್ ಬ್ರೋ ಫೋರ್ ಇಂಟು ಟೂ ಅದು
ಯಾರ ಒಳ್ಳ ರೈಡು
ಹಂಗೇ ತಾರು ಅಂದ್ರೆ ತಾರು ನಮ್ಗೆ ಇಷ್ಟ ಬರೋದು ಮನೇೆಯಲ್ಲಿ ಅಮ್ಮ ಕೊರ್ಸಿದ್ದದು ಅದಕ್ಕೆ ಆದ್ರ ಹಿಡುಗಮ್ಮ ಅಮ್ಮ ಅಂತ ಫಾರ್ಚುನರ್ ಆದ್ರೆ ನಾವ್ ಸ್ವಂತ ತಂಡಿದ್ರಲ್ಲಾ ಅದಕ್ಕೆ ಮಾರ್ಬಿಡಮಮ್ಮ ಅಂತ
ಅಂಗಂತರ
ಹ್ಮ್ ಬ್ರೋ ನೋಡಿ ಬ್ರೋ ಎಲ್ಲಿ ಸೇಲು ಟೂ ತೌಸಂಡ್ ಟ್ವೆಂಟಿ ತ್ರೀ ಮೊಡಲು ಫಾರ್ಚುನರ್ ಸಿಗ್್ಮಾ ಮಾಡೊಡಲು ಕಂಡೀಷನ್ನು ಟೈರ್ ಏ್ಟಿ ಪರ್ಸೆಂಟ್ ಬ್ರೋ
ಹ್ಮ
ಮತ್ತೆ ಮಾಡಫೈ ಮಾಡಸಿದ್ದಾರೆ ಮಾಮೂಲಿ ಬಿರು ಚಿನ್ನಪ್ಪ ಪುಟ್ಟ ಆಕ್ಸಿಡೆಂಟ್ ಆಯ್ು ಅಷ್ಟೇ ದೊಡ್ಡ ಆಕ್ಸಿಡೆಂಟ್ ಏನ ಇಲ್ಲ ಗಾಡಿ
ಎಷ್ಟು ಕಿಲೋಮೀಟರ್ ನಡಿದೀವಿಾ ಕಡೆಗೆ
ಒ ಒಂದು ಲಕ್ಷ ಐವತ್ತು ಸಾವಿರಬ್ರು
ಮತ್ತೆ ಇ ಬ್ರೋ ಡಾಕ್ಯುಮೆಂಟ್ಸ್ ಎಲ್ಲ ಯಾರ ಹೆಸ್ರಲ್ಲ ಇದೆ ಬ್ರೋ ಅ
ಡಾಕ್ಯುಮೆಂಟ್ಸ್ ಎಲ್ಲ ನ್ ತಾತಾ ಇದ್ರು ಬ್ರೋ ಅವ್ರ್ದ ಅವ್ರ ಹೆಸರಲ್ಲ ಇದೆ ಅವ್ರೇನಿಲ್ಲ ಬಂದು ಸೈನ್ ಮಾಡ ಸ ಏನ್ ಮಾಡ್ತಾನ ಆರ್ಸ ಆರ್ ಸಿಿ ಬುಕ್ ಎಲ್ಲಾ ಕೊಡ್ತಾರ ಅರು
ಅದೇ ಮಾತಡಕ ನ ಎಷ್ಟು ಕೊಡ
ಐವತ್ತೈದರು ಓಪನ್ ಲೋನ್ ಲೋನ್ ಅಮೌಂಟ್ ಅಲ್ಲಿ ಐವತ್ತೈದು ಐವತ್ತಾರು ಆಯ್ತು ಬ್ರ ಷ್ಟ ಮ ಒಂದುಪ್ಪತ್ತೈದು ಬರುೋ ಇಪ್ಪತ್ತೈದು
ಬ ಈಗ ನೀವು ಎಕ್ಸ್ಪೆಕ್ಟ್ ಮಾಡತೀವಿ ಒಂದ್ ಮೂವತ್ತು ತಸ್ಕೊ ಅಂತ ಅವಳಿ ಹಲ್ರಿ ಹಂ
ಲಬೋ ಸಾತ್
ಅಲ
ಹ್ಮ್
ನೀವು ತ್ರಿೇಟಿಗೆ ಮಾಡ
ಹ ಅಪರ ಅದೇ ಇಲ್ಲಿಬ್ರು ನಿಮ್ದು ಯಾ ಯಾ ಅಂದ್ರೆ ಯಾವ ಗ್ಯಾರೇಜ್ ಹತ್ರ ಬರಬೇಕು ಸ್ವಲ್ಪ ಎಲ್ಲಾ ಚೆಕ್ ಮಾಡಿಬ್ರೋ ನೀವು ಒಳಗ ಯಾವ ಮಿಷಿನ್ ಇಂಜಿನ್ ಇಂಜಿನ್ ನಂಬರ್ ಸ್ಟೇರಿಂಗ್ ಕರೆಕ್ಟ್ ಆಯ್ತ ಇಲ್ಲ ಹೆಡ್ಲೈತ ಅವೆಲ್ಲ ಮಾಡ ಮಾಡ್ಸರ ನಾವು
ಮ್ಮ ನಿ ಮನ ಕಳ್ಸ
ಇನ್ಸ್ಪೆಕ್ಷನ್ ಮದರ್ ಏನ್ಬ್ರ
ಹಾ ಆಮೇಲೆ ನೀವು ಲಾಸ್ಟ್ ನೋಡ್ಕೊಬೇಕು ಪೂರಾ ನಮ್ಗೆ ನೀವು ಇಪ್ಪ ಅಂತ ನಾ ಮೂವತ್ವೈದು ನೋಡ್ಕೊಮಕ
ಹ ಬ್ರಾ ನೋರ್ ನೋಡ್ ಬ್ರಾ ಹಂಗೇನಿಲ್ಲ ಮೂವತ್ ರಪಿ ಅಾಲೋಯತನಕ ಫೈವ್ ಪರ್ಸೆಂಟ್ ಕಮಿಷನ್ ತಗೊಳ್ಳಿದ್ರು
ಸರಿ ಬ್ರೋ ನೋಡೋಣ ಮೂವತ್ತೈದ್ ನಲ್ವತ್ ಮಾಡಿಸತೀನಿ
ಹ್ಮ್
ಶಗ್ಮಾ ತುಂಬ ಸಿಗ್ಗಮಾ
ಹ
ಕಷ್ಟ ಸಿಗಮಾ ಸಿಗದದು ಮಣ್ಣನೇಂತ ಇದ್ದ
ಹಾಕ ಅಲ್ಲ ಬ್ರೋ ಆದೂ ನೀವು ನಿಮ ಹುಡುಗರು ಗ್ಯಾರೇಜ್ ಹುಡುಗರು ಇನ್ಸ್ಪೆಕ್ಷನ್ ಮಾಡಕ್ ಬರ್ತನ ಅಂದ್ರಲ್ಲ ಒಬ್ರು ಹದ ಹೌದು
ನಾನ ಹ ಹ್ಮ
ಎಲ್ಲಾ ಹ್ಮ ಹ್ಮ್
ಏನ್ ನೆಂಟತ್ತಲ್ಲ ಅವ ನೆಂಟ ಟೈ ಮತ್ತಗ ಅಷ್ಟೇ ನಮ್ಮಂತ ಫ್ರೆಂಡ್ಸ್ ಕಡೆ ಎಳ ಆಗಂದ
ಬಿಸಿನಸ್ರೆ ನೇರು ಬರಲ್ಲ
ಹಾ ಹ
ಅದೇ ನಗೆ ಸ್ವಲ್ಪ ಏಳ್
ಹ
ನಲ್ವತ್ತೈದ ಹಂಗ್ ಮಾಡ್ತಿನಿ ನಂಗ ಒಂದ್ ಐ್ ಹಂಗ ಕೊಡ್ರರಿ ನೋಡಣ ಒ ನಲ್ವ ನೀ ಇಪ್ಪತ್ತೈದು ಎಕ್ಸ್ಪೆಕ್ಟ್ ಮಾಡ್ ನ ಒಂದ್ ಹದಿನೈದು ಎಕ್ಸ್ರ ಇಸ್ ಕೊಡ್ನಿ
ಹ್ಮ್
ಹ್ಮ್ ಒಂದ ಐದ ಕೊಡಿ ನೀವು ಏನೇನನ್ನ ಇಟ್ಕೊಳ್ಳಿ. ಮತ್ತ ಮೂವತ್ತಕ್ಕಿಂತ ಜಾಸ್ತಿ ಕೊಡಲ್ಲ ಯಾಕಂದ್ರೆ. ನಿಮೊಂದ್ ರೇಟ್ ಹೇಳ್ತಾರೆ ಅವರಲ್ಲಿ ಇನ್ನೊಂದ್ ರೇಟ್ ಮಕೊಂಡ್ಬಿಡ್ತಾರ ಅವರು ಯಾರು ಬ್ರೋಕರ್ ಗಳು. ನಾವು ನಮ್ಮ್ ಫ್ರೆಂಡ್ ಅವರ್ ತಮ್ಮ ಬಟ್ಟಿ ನಾವು ಮಾಡತೀವಿ ಅಷ್ಟ.
ಹ್ಮ್ .
ಅರ ರಿಲೇಷನ್ ಮಾಡ್ಬೇಕು ಅಂತ ಹೇಬಿಟ್ಟು ಜಾಸ್ಿಸ ಕೊಡಿ ಅಂತ ಹೇಳಕ್ ಹೋಗ ಬ್ಯಾಡ ರಿ ಬ್ರೋ.
ಇಲ್ಲ ಬ್ರೋ ಹಾಂಗ ಏನ್ ಇಲ್ಲಾ ಬಂದ ಅಷ್ಟ ಕೊಡಿ ರಿಲೇಶನ್ ಅಲ್ಲಿ ಯಾರು ಇಲ್ಲ ಓಯ್.
ನೋಡಿ ಮತ್ತೆ ಮಾರ ಆದ ಹೆಚ ಕಮ್ಮಿ ಕೊಡತ್ ನಮದ ರಾಲಿ ಯಾವದ ರಾ ನೋಡ್ರಿ ನಾ ಕೊಡನ್ ಬೇಕಿರ ನಿಮಗೆ.
ತೊಗೊನೋದ ಇಲ್ಲ ತಾನಗರ್ ಇದರ ನಿಮ್ ಜೊತೆ ತೊಗೊತೀನಿ.
ಹಂಗಲ್ಲ ಬ್ರೋ ನಿಮ್ .
ಹಾ ಬ್ರೋ. ಹಾ ಬ್ರೋ ಸರಿ ಬ್ರೋ ಹಂಗೇನ ಇಿಲ್ಲ ಬ್ರೋ ಅಲೊಬ್್ರೋ ನಿಮ್ ಸ್ವಲ್ಪ ವಾಯ್ಸ್ ಬ್ರೇಕ್ ಆಾತಿದಾರ್ ನೋಡ್ ಬ್ರೋ. ಹ್ಮ ಹಲೋ ನೆಟ್ವರ್ಕ್ ಪ್ರಾಬ್ಲೆಮ್ ಹಲೋ. ಹೌದಾ ಹಾ ಬೋ ಸರಿ ಹಲೋ ಬ್ರೋ.